ಹಲೋ
ಓ ಹಲೋ
ಹ ಹ್ಯಾಪಿ ಜೇರ್ನಿ
ಅಂಗ್ರೇಜಿ ಪದವನ್ನು ಉಚ್ಚರಿಸಬಾರದು ಗೊಂಡಾಣು
ಹ ವಲ್ಕಮ ಆಯ್ತು ಇದು ಅದ್ ನಿಮ್ೂಊರ ಆಸ್ಪತ್ರೆ ಕಟ್ಟಿಸ್ಬೇಕತಿಲ್ಲ ಏನಿದ
ಯಾವ ಆಸ್ಪತ್ರೆ
ತುಂಗಭದ್ರ ಟಬಿ ಟಬಿ ಆಸ್ಪತ್ರೆ
ಓ ಹೌದ ಕಟಸ್ಲ ಹತ್ರ ಅರ್ದಕ್ಕೇ ನಿ ಈಗ ಸ್ವಲ್ಪ ಅಂದ್ರೆ ಅದ್ರದ್ದು ಹತ್ತು ಮ ಹತ್ತು ಮಹಡಿ ಇದೆ ಅದರದ್ದು ಹತ್ ಮಾಡಿಯಲ್ಲಿ ಹತ್ ಮಾಡಿ ಹಾ ಅಟ್ಟಿ ಹತ್ತದ ಕಟ್ತಾ ಇದಾರೆ ಅದ್ರಲ್ಲಿ ಒಂದ್ ಎರಡ್ ಮಹಡಿ ಮುಗತಿದ್ದಾವೆ ಇನ್ನುೊ ಎಂಟು ಮಹಡಿ ಉಳಿತಿದ್ದಾವೆ
ಹ ಇನ್ನು ಎಷ್ಟು ದಿನ ಬೇಕ್ತದ
ಅ ಸ್ವಲ್ಪ ಒಂದ ಒಂದ್ ಎರಡ್ ಮೂರ್ ವರ್ಷ ಆದ್ರೂ ಬೇಕಾಗ್ತದ ಅಂತ ಎ ಮಿಸ್ತ್ರಿ ಅವರು
ಹ ಅಷ್ಟೊಂದು ಬೇಕಾ ಸಮಯ
ಹೌದು ಅದ ಆಯ್ತ ಅಂದ್ರೆ ಎಲ್ಲರೂ ಅಲ್ಲೇ ಇರ್ಬೋದು ಎಲ್ಲಾ ಊರ್ನವರೆ ಎಲ್ಲಾ ಅಲ್ಲೇ ಬಸ್ತಿ ಹಗಿರ್ಬೋದು
ಅಲ್ಲೇ ಹೋಗಿ ಆರಾಮ್ಸ ಇರ್ಬೋದು
ಹ್ಮ್ ವಸ್ತಿ ವಸ್ತಿ ಹೋಗಿರ್ಬೋದು ವಸ್ತಿ ಅದು ಹೊಲ್ಬಿಡ್ರಿ ಅವೆಲ್ಲ ಮಾತ್ ತತ್ಾಡ್ರೆ ನಿಮ್ ಬಾಸ್ ನಿಮ್ಗೆ ಯಾಕ ಕರ್ಕೊಂಡ ಹೋಗಿಲ್ಲ
ಹ್ಮ್ ಹೇಳಿಲ್ಲ ನಿಮ್ಮಾಸಿ ಕರ್ಕೊಂಡೋಗಿರುವಂತೆ
ನಮ್ ಬಾಸ್ ಏನ ಇಲ್ಪ ಅವ್ರರು ಯಾರು ಯಾರ ನ್ ಬಸ್
ಹ್ಮ್
ಅದ್ರಾಗ ನಮ್ಗೆ ಯಾರ ಬಸೆ ಇಲ್ಲಪ್ಪಾ ಮತ್ತಿದದು ಏನ್ ಅಲ್ಲೇ ಕುಡಿಯ ಕುದಿಯಾರ ನೂರು
ಕೆವುಗ ಬ
ಅದೇ ಅರ್ಥ ಆಗಲ್ಲ ನನಗ ಅದೇ ಅರ್ಥ ಆಗಲ್ಲ ಅದ ಒಂದ್ ನಾಕೈದ ದಿನ ನೀನ್ ಕೂಡ ಹಾಕ ಕುಡುದನ ನಿಮ್ ಬಾಸ್ ಹ ಯಾಕೋ ಬಿಟ್ಟ ನೋಡ ಯಾಕೋ ನಾವ ಅಂತ ಎಲ್ಲ ಮಾಡ ಪ್ಪನವತ್ತು ಅಲ್ಲ
ಹ್ಮ್ ಅದ ಸಾಗುವನಿ ಗಿಡ ಹಚ್ಚಿದ್ರಲ್ಲ ಏನದು ಎಲ್ಲಾ
ಅದ ಮಾತ್ ಮರಸ್ಬೇಡ ಸಾಗವನ್್ ಗಿಡ ಅತ್ಂದು ಭಾಷಿನ ವಿಷಯ ಹೇಳ ನಮ್ಮ
ಮಾತಡ ಮಾತಡ ಹ
ಹಾ ಸಾಗುವನಿ ಗಿಡ ಆ ಬ್ಯಾಬಡು ಮತ್ ಬಾಸ್ಂತ ಹೇಳಿದ ಶಟಗರ್ತ್ರಿ ಸಾಗವಾಣಿ ಗಿಡ ಹಾ ಎರಡ್ರ ಎರಡಿ
ಅದೇ ಸಕಣೆ ಕಿಡ ಅವ್ರ ಯಾರ ತ್ತಪ್ಪ ನೋ ಥರ
ಹೌದು ನೋಡ್ತಾರ ಕಾ ಕಾಳ ನನ್ ಮಗ ಕೂತಿದ್ನಂದ್ರ
ಹ್ಮ್ ಸಾಗವನ ಇ ಕಡೆ ಹತತಲ್ಲ ಎಏನ್ ನೀ ಹೊಲ್ದಾಗ
ಅ ಸ್ವಲ್ಪ ಸಾವಾಣ್ ಗಿಡ ಒಣಗಿ ಸುಟ್ಟು ಹಯ್ತದ
ಹಾ
ಆ ಇದು ಒಣಿ ಕಿಸಿಂದ ಸೂರ್ಯಕ್ ಸುಟ್ಟ ಹೋಯ್ತದ
ಹಾ ಹಾ ಹಾ
ಹ್ಮ್
ಸುಟ್ಟ ಏನು ಸಾವನಗಿಡ
ಸಾಂಗಣಗಡ ಸುಟ್ಟ ಇತು ಅ ಕಡೆ ಸ್ವಲ್ ಬಾಯಗಡಿ ಮೊಬೈಲ್
ಮೈಗೆ ಎಡುದಿನ ವೈಗೆಯಾ
ಹಾ ಸ್ವಲ್ಪ ಕೇಳದೇ ಅ
ಹಾ ಹಾ
ನಡ್ತದ್ರಿ ನಿಮ್ಗೆಲ್ಲಾ ನಿನ್ನೆ ಮೊನ್ನೆ ನಿಮ್ ಬಾಸ್ದು ಬಾಗ ಇದು ಪೂರಾ ಐದು್ ಮೂರ್ ದನ ನಡತದ ನಾವ ಒಂದ್ ಸ್ವಲ್ಪ ತೋಟಕ್ ಮೂರ್ ದರ ಬೈದ್ ಆಡದ್ರಿ ಇರ್ಲಿ ಇರ್ಲಿ ಬರ್ತದ ಟೈಮ್ ಬರ್ತದ
ಹವು ಬರದಿಲ್ಲದು
ಎಲ್ಲ ಗೊತ್ತತರಿ ಆ ಯಾರ್ ಮುಡ್ದರಿ ಹೇಳ್ರಿ
ಆ ಕಂಡಡು ಜಿಗ್ಗನ ಬಕ್ಕ
ಹ ಕಂಡಾಡ ಜಗ್ ಏನಲ್ಲ ನಿಮ್ ಬೋಸ ಧಕ್ ಧಕ್ ಕ್ ಓದ್ದ ನಾನೇ ನೋಡ ನಾನನ್ದ್ರಿ ಕಣ್ಣದ್ರೆ
ನಿನ್ನ ಹೇಳ ಕೇಳಸ್ಕೊ ಇಲಿ ಅವ ಹೆಚ್ಗಣಿದ ದ್ದಾನ ಐ ಎನ್ಸ ಸಿ ಬಟ್ಟ ಸಿಂಗಲ್ಸ್್ದಕ್ಕ
ಬಿಡ್ರಿ ಒಟ್ಟ ಒಟ್ಟ ನಂದ ಮುಂದ ಸುಳ್ಳ ಹಳ್ಬ ಬಿಡ್ರಿ ಒಟ್ಟ ಏನ್ರೀ ಹೇಳಡ್ರಿ ಒಟ್ಟ ಟೋ ನಿ ಹ ಆಯ್ತದ ಹ ಕಂಡಾಗ ಬೈಿದಾನು ಇಲ್ರಿ ನಡತ್್ರರಿ ನಮಗೆಲ್ಲಾ
ಇಲ್ಲ ಅದ ಎಲ್ಲಾಟ ಆಗ್ಯದಂದ್ರ ಬಿ ಅದ ಅದು ಇಟ್ರ ಮೇಾಗ ಕಖಂಡೆ ಮಲ್ನ ಹೇಳರು ಮಗ ಇದುಕ್ಕೆ ಮಳುಡ ಮಳೆಯಡ ಕುಡಸಲ ಬರತಾಂದರರು
ಅದಕ್ಕೆ ಹೆಂಗ ಬರ್ತದ ಅದು ಮಳಿಯಾರಿ ಹೆಂಗ್ುಡಕಕ್ ಬರ್ತದ ಅದು ಹೆಂಗ ಎಲ್ಲಿ ಹೊಡಿತದ ಮಳಿ ಅದು ಇದು ಹ ಹ
ಇ ಕಟ್ಟಗಿ ಇತ್ತಲ್ಲ ಆ ಕಟ್ಟಗಿ ಅದು ಈ ಸೈಡಿಗೆ ಅದು ಬಾಕೆಲ್ಲದ ಇಲ್ ತಳಾ ಇಟ್ಟದ ಹೂ ಹೂ ಅನೋ್ರ ಹ ನೀ ಹೂರೇನು ಪ ಆ ಮಳಿ ಇ ಬಾಕಲ ತಳಗ ಇಟ್ಟಿದ ಅದು ಬಾಕಲಿಿಗೆ ಮಳೆ ಹೊೂಡಿಕೆ ಅದಿಟ್ಟು ಕಟ್ಗ ಅದಕ್ಕೆ ಕಟ್ಟಿಡ್ಬೇಕಂದಿದ್ದಾನ
ಹೆಂಗ ಕಟ್ಟಿಡತ್ತೆ ಅದು ಕಟ್ಟಿಡಕ್ಕೆ ಬರದದು ಏನ್ ಪ್ಲಾನ್ ಅವದು ಸ್ವಲ್ದ ಮಾಡಕ್ಕೆ ಬರ್ಲದು ದಗಲ್ಲಿ
ಹದಯನ್ ರೋಜ ಖ್ದಿಕ್ಕೊಂಡ ರಾತ್ರಿ
ಏ ಕ್ದಿ ಕಟ್ರ ದೋಸ್ತಿ ನೀವು ನೀವು ನೀವು ನಿಮ್ ಬಾಸ್ ಶೇರ್ ಕದ್ದಿ ಕಡ್ರಿ
ಹ್ಮ್ ಎಕ್ಕ ನೀ ಬಾಸ್ ತೇಡಂದ ಎನ್ನ ಸರಿ
ನಾ ಇಲ್ಪ ನಮ್ಗೆ ಯಾರು ಭಾಷೆ ಇಲ್ಲ
ಹ್ಮ ನವುಪ ಇರ್ಲ್ಲ ಬಸೆ
ಅಾರಲ್ಲ ಪಿಟಿ ಬಸ್ ಸಿಿ ಸಿ ಆಯ್ತತ್ ಮತ್ತೇಏನ್್ರ ಬಾಸ್ಗೀಸ ಅಂದ್ರ ನಮ್ ಬೈತಪ್ಪ ಒಂದ ನಾಲ್ಕ್ ಮಂದಿ ಬೇರೆಯವರು ಬ ಅಂದ ಬೂ ಇರ್ಲಿ ಇರ್ಲಿ ನಮಗೂ ಬರ್ತ ಟೈಮ್ ಟೈಮ್ ಅನ್ನೋ ಎಲ್ಲರಿಗೂ ಒಂದೇರಲ್ಲ
ನಿಮ್ ಕೆಂಬೈ ಸಾವರರಡಲ್ಲಿ
ಯಾರ ಉಪ್ಪು ಯಾರ ಹೇಳ್ರು
ಇಂಗರಾಜರ
ಆ
ಲಿಂಗರಾಜುರ್ ಲಿಂಗರಾಜರ್
ಲಿಂಗರಾಜ ಕವನಕಲ್ಲಿ ಅಲ್ಲಿ ವಟ್ಸೆ ಇವರು ಕೂಡ ಶಿರಾನು ಎಲ್ಲನು ನನ್ು ಕಾಣಲ್ಲನು ಬರೋದು ತಗೊಂಬರ ಸಪ್ಪ ಬೈ ಕಿಡಿ ಪನ್ ಬಾಯ ಕಿಡಿ ದಸ್ತ
ಹಲ್ಲಡದ ನು ಲಿಂಗರದ
ಲಿಂಗರಾಜ ಮತ್ ಲಿಂಗತ್ ಕೂಗು
ಹ್ಮ್ ಅಲ್ಲ ಅಲ್ಲ
ನೀ ಲಿಂಗತ್ ಕುದ್ರೆ ನಾಳಿಗೆ ರಾವಣ ಮುಂದೆ ಪಜ್ಜತ್ ಕುೂಗ್ತಾನ ಆಯ್ತ ನಿಮ ಸ್ವಲ್ಪ್ ಚಾಟಿಂಗ್ ಬಿಟ್ಟು ಮಾತಾಡದ್ರ ಮುಂದನ್ ಮಾತಾಡ್ತೀನಿ ಇಲ್ಲಾಂದ್ರೆ ಇಲ್ಲಾ
ಮತ್ ಕ ಮತ್ ಕಾಮನ್ ಆಫ್ ಅದು ಚಾಟಿಂಗ್ ಯಾರು ಮಾಡತ್ತಾರ ನೋಡರಿ
ಹ್ಮ ಅದೇ ಅದೇ ಹ್ಮ್ ಏನ್ ಕಾಮನ್ ಕಾಮನ್ಪ್ ಏನು ನಮ್ಗ ನ್ ಗೊತ್ತಿರ್ ಸ್ದಾಂತ್ರ ಬಂದಿಲ್ಲಾ ಏನು ಮಾಡಲ್ಲ ಕಮ್ಮನಪ್ಪಲ್ಲಿ ಇಲ್ಲ
ಸಟ್ಟ ಕಟ ಇಲ್ಲಂದರ ಸಮ ಇಲ್ಲಿ
ಹ್ಣ ಸೂಟಿ ಕೊಟ್ಟರು ಶನಿವಾರ ದನ ಹೋಗಿ ಹೋಗ್ತೇನಿ ಶೂಟಿ ಕೊಡ್ಲಿಕ್ಕೂ ಶನಿವಾರ ಹೋಗ್ತೇನೆಿ
ಒಟ್ಟು ಶನಿವಾರ ವತ್ತ
ಹ್ಮ್ ಹೋಗದು ಹ್ಮ
ಶನಿಿವಾರತ್ತ ಪೈಲೆ ಹೋಗಲ್ಲ ನಾರ
ಇಲ್ಲ
ಹ ಕೀೇಳಡದ ರೋಡ ಲಿಂಗಗೆ ಕೀೇಳಡದ ರೋಡ
ಹನ ಹ ಲಿಂಗ ಕ್ಲಾಸ್ ಲಿಂಗ ಕ್ಲಾಸಿ ಬರ್ಲತ್ತ ಪಿಟಿ್ಲಾಸ್ಿಗೆ ಬರ್ಲತ್ತ ಎ ಸಣ್ಣ ಸಣ ಆಟ ಆಡಕ್ ಬರ್ತಾವ ಪಿಟಿಗೆ
ಹಾ ಹ
ಹೂ ನಿಮ್ ಹುಡುಗೇನ್ ಬಾಳ್ ಉದ್ದು ಕ ಕೋಪ ಮತ್ತೆ ಹುಡುಗಿ ಉದುಕ ಪಾಪ ನೆಡಿತೆತಿ ನೆಡಿತೆತಿ ಆಡೋ ಮಾತಾಡುೋ ಮಾತಾಡೋ ಮಾತಾಡು ಮಾತಾಡು
ಹೂ ಮತ್ತೆ ಅದು ಹೊಲ್ದ ಮಾರ್ಕ ಬಚ್ಚಿದಾರಂತ ಏನಾಯ್ತು
ಅಕ್ಕಾಬ್ ಹಚ್ಚಿಲ್ಲ ಸ್ವಲ್ಪ ಭತ್ತ ಹಚ್ಚಿದೇವು ಭತ್ತ ಹೂ ಮಲ್ಲು ದಗಡ ಅವ್ರು ಮಲ್ಲು ದಗಡಿ
ಹ ಕಥೆಲ್ಲ ಉಟ ನ ಇದ
ಈಗ ರಾಕ್ ಎಲ್ಲರಿಗೂ ರಾಕ್ ಬರೋಣ ಸ್ವಲ್ಪ ಇದು ಬರ್ತ ಆಗ್ತದ್ರೀ ಸ್ವಲ್ಪ ಪಿಂಡ್ ಆಗ್ತದೆ ಎಲ್ಲರ್ಗು ನಿಮಗೂ ಇಡದೆ ನಿಮ್ದು ಇಡದೆ
ನಾನ್ ನದರ್ಲನ್ ಳಿಕೆ ಮಂದ ಹಂತಫ್ರರಿ
ಬಂದ್ರಿ ಸೋಳ್ು ಮಾತ್ರಾಬೇಡ್ರಿ ಸೋಳ್ು ವಾಟ ಹೋಗಿಬೇಡ್ರಿ
ಹ ನೋಡ
ಮೂರು ಸಾವಿರ ಬಂದವ ಹಾ ಮತ್ತ ಪಿಂಡ್ ಆಯ್ಯದು ಮತ್ತೆ ಈಗ
ಇಲ್ಲ ನ್ಯೂಗೆಸಂದ
ನಮ್ಗೇನು ಒಂದ ಬಂದವು ಬಂದಿದ ಒಟ್ಟು ಮೆಸ್ಬಿಲ್ಿಗೆ ಕಟ್ಟಿ ನೋಡತಸ್ತ್
ಹ್ೌದು ಮೆಸ್ಸ ಬಿಲ್ ಕಡ್ದಲ್ಲ ನ ಅದಿಕ ಮಾಡ ಪಾಲತನೆ ಅವ್ನು
ನಿನ್ ಮೆಸ್ಬಿಲಿ ಅಲ್ಲಲ್ಲಾ ಕಟ್ಟಕ್ಕ ಏನ್ ಮೆಸ್ಬಿಲ್ನ ಇಲ್ಲ ಅಲ್ಲ ನಿಮ್ದು ಪಾಲತು ಅಂತ
ಆ ಸ್ಲೈಸರು ಕಟ್ಟ ಹ ಕಟ್ಟದ್ರ
ಮತ್ತತ್ ಏನ್ ಮಾಡ್ದಾವ ಏನೋ ಯಾರ ಕೊಟ್ಟಿ
ಪರಿತದೆ
ಹಾ ಏನ್ ಖರ್ಚ ಮಾಡ್ ಒಪ ಅಂತದ ಏ ಮೂರು ರೂಪಾಯಿ ಅಂತದ ಏ ಖರ್ು ಮಾಡಿದ ಕುಡ್ಡ್ಯ ಏನ್ ತಿಿಂದೆ
ಮಾನ್ ಊರಿ ಹೋದಾಗ ತರಕಾರಿಚ್ಚಿ ನಲ್ದ
ಎಲ್ಲಿ ಹೆಚ್ಚಿತ ಮೂರ್ ಸಾವಿರ ತರಕಾರಿ
ಹೂ ಅಂದರ ಆಗಿಗೋ
ಹ ಹಾಗಿ ಕಳಚ್ಚಿದಿ
ಸಸಿ ಸಸಿಗಳು
ಹ ಸಸಿಗೋಳು ಇಲ್ಲಿ ಇಲ್ಲಿದುೋಯ್ದಿದ್ದಾನು
ಎಲ್ಲಿಂದ ಅಲ್ಲಿದ ಆಳಂದಂದನು
ಆಾಳಂದಂದು ಹಯ್ದ ಅಲ್ಲಿ ಹಚ್ಚಿದ ಶಶಿಗಳು ಕಾಯಿಪಲ್ಯದ
ಹೂ
ಕಾಯಿಪಲ್ಯ ಅವು ಒಂದು ಹತ್ತು ಕಿಲೋ ಆತೆವೇನು
ಅಂಗಿಲ್ಲ
ಹೂ
ಶಶಿ ಅಂದ್ರ ಸಣ್ಣ ಸಣ್ಣು ಗಿಡಗಳು
ಅವೇ ಅವೇ ಅವ್ ಸಣ್ಣ ವೈದ್ಯಸಿಂದೇ ಹಚ್ಚಿದಿ ಹಚ್ಚಣ ಒಂದ್ ಎಟ್ಟ ಎಟ ಬರ್ತ ಇಳುವರಿ
ಎಳ್ಳೂರು ಒಂದು ಮೂರು ಸಾವಿರ ಹಚ್ಚನ ಅಂದ್ರೆ ಒ ಮೂವತ್ತು ಸಾವಿರ ಬರ್ತ
ಮೂವತ್ತು ಸಾವಿರ
ಹಾಂ
ಮ ನಮಗ ಹೇಳ ನಾನು ಹೊಸ್ತೇನೆ ಇಳ್ುವರಿ ಎಷ್ಟ ಬೇಕಲ್ಲ ನೀರ್ ಕಂಡ ಿಟ್ಟಬುಡು ಇಲ್ ನೀರ ಹೇಳ ನೀವ ಬರಿೀ ನೀರ್ ಮೂರ್ ಸಾವಿರ ಕೆಟ್ಟಾಗಿ ಕೊಡ್ತಾರ ಮೂರ್ ಸಾವಿರ ಪಪ್ಪ ಕೇಟಾಗಿಿ ಕೊಡ್ತಾರ
ಆ ಒಂದರ ಪವನ್ ಉಲ್ಲಂಗಿದ್ದು
ಮೂಲಂಗಿ ಹೋಗಿಚ್ಚಾನೂ
ಇಲ್ಲ ಮುಲ್ಲಂಗಿ ಒಂದು ಸಜಿನಿ
ಹ್ಮ್.
ಟಮಟನ್ ಗಿಡ ಒಂದ್ ದಿನ ಹಚ್ಚಿನಿ ಮೆಣಸಿನ ಗಿಡ ಒಂದ್ ದಿನ ಹಚಿನ್.
ಹ ಮತ್ತೆ ಯಾವಣ್ಣು.
ಮತ್ತ ಮೆಣಸಿನ ಗಿಡ.
ಹ್ಮ ಅಬ್ಬಾ ಬ. ಮನುಷ್ಯ ಇದಾಗಿದ್ದಪ್ಪ ನಿ ಪ್ರಳಯ ಗಿಳೆಯ ಒಲ. ಲ್ಲವೂ ನಿಲವೂ ಅಲ್ಲ ಮರೆತು ಇರಬಲ. ನಿನ್ನೊಂದಿಗೆ ಅಂತ ಹಾಡಾಡತಪಾ ನೀನು ಗಪ್ ಚುಪ. ಇಲ್ಲಾ ಬದ್ಲಾತ್ರಿ ಅಲ್ಲಾ.
ಮಾಡ್ಬೇಕತಲ್ಪ ಏನ್ರು ಮಾಡ್ಬೇಕ.
ಹೌದೌದದು ಮದ್ಲಿ ನಂಗ್ ಮನ್ಷಿಲ್ರರಿ ನೀವು ಕರಿ ಹೋಗ್. ಕೊಂಡ.
ನೀವ ಬಿ ಮೊದ್ಲಿನಂಗಲ್ ಬಿಡ್ರಿ ನೀವ ಭೀ ಮದ್ಲಿನಂಗಲ್ರಿ. .
ಏನ್ ಮದ್ಲಿನಂಗ ಏನ್ರಿ ಎಲ್ಲಾರ್ ಕೂಡ ಎಲ್ಲಾರ ಕೂಡ ಮಾತಾಡಕತ್ರಿ ಎಲ್ಲಾರೂ. ಸ್ವಲ್ಪ ತುಳಿತಾರೆ ಅಂತ ಗೊತ್ತಾಯ್ತು ಸುಮ್ಮ್ ಸುಮ್ಮನೆರುತ್ತ ಚಲೋ ಅಂತ ಗೊತ್ತಾಯ್ತು ನಮ. ಪಾಣಿ ನಂಬ್ರಗ ಇರ್ತವ ಆಟೆ ಮತ್ತೇನ.
ಹ್ಮ್ ಹ್ಮ್ ಅದಕ್ಕೆ ಆರಾಗಿಯರ ಬರ್ಲಾಗಿರ ಸರ್.
ಅವನು ಹೊರಗೆ ಏನ್ ಬರದ್ರ ಎಲ್ಲ ಸ್ವಲ್ಪ. ಇದಾಗಿರಿ ಇದ ಅದ ಅನಪ ಅದು ಏನೇನು. ಆಗಿರು ಬೇರೆ ಬೇರೆಗ್ಯರು. ಹ್ಮ್ ಹ್ಮ್.